ಹಲೋ ಹ್ ಕೆಲ್ಸ ಕೆಳಕೇಶಿನದ
ಹ್ಮ್ ಅದೇ ಏನ್ ಸಮಾಚಾರ ರಜು
ಏನಿಲ್ಲಾ ನಾ ಅದೇ ಸೊಳ್ಳೆಗಳ ಎಲ್ಲಿ ಕಾಟ ಕೊಡದೈತೆ ಖಚ್ತೈತ ಆದ ಇಲ್ಲ ಸೊಳ್ಳೆ
ಸೊಳೆ ನಾ
ಹ್ಮ್ ಜಾಸ್ತಿ ಆಗ್ಬಿಟ್ಟ ಅವ್ರರು
ಹ್ಮ್ ಏನ್ ಜಾಸ್ತಿ ಆಗ್ಬಟು ಚೊಳ್ಳೆ ಇವಾಗ ಎಲ್ಲಾ ಕಡೆ ಮಳೆಗಾಲ ಕ
ಹ್ಮ್ೇ ಅದ್ರಂದ ಮಕ್ಳಗ್ ಹಚ್ಚದ್ರೆ ಕಷ್ಟ ಸುಮ್ನೆ ಚಿಕನ್ ಗೊನಯಾ ಅದು ಇದು ಜ್ವರಗಳು ಬಂದ್ಬಿಟ್ರೆ
ಹ್ಮ್ ಚುಳ್ಳು ಹೇಳಲ್ಲಿ ಎಷ್ಟು ಜನ ಸ ಆಾಯ್ತಾರೆ
ಬ್ಯಾಟ್ ಇಡ್ದಿದೀನ್ ಸೊಳ್ಳೆ ಬ್ಯಾಟು
ಹ
ಅ ಹೊಡಿತಾ ಇದ್ದೆ ಆಗ್ಲಿಂದ ಸ್ವಲ್ಪತ್ತು ಆದ್ರೂ ಜಾಸ್ತಿ ಅಲ್ವೇ ಸುಳ್ಳೆಗಳು
ಯಾವತರ
ಆಳಗಡೆ ಕಚ್ಚಿಕ್ ಪುಟ್ಟಾವ್ ಕೈಗೆಲ್ಲಾ ಕಚ್ಚುವ ಗುಳ್ುಳ ಆಗ್ಬಡು ಕೈಗೆ
ಹ್ಮ್
ಪಾಪುಗೆ ೆ
ಎನ್
ಹ ಇಲ್ಲ ತೃಪ್ ಹೋಗಿದ್ದಲ್ಲ ಏನಾಯ್ತು
ಇ ಅಯ ೇನ್ಟ್ರಿಪ್ ಅ ಎಲ್ಲ ಸ ಯಾವ ಟ್ರಿಪ್ ಹೇಳು
ಅದೇ ಶಿವಮೊಗ್ಗ ಹೋಗಿದ್ದಲ್ಲ ಶಿವಮೊಗ್ಗ ಎಲ್ಲ ಮಡಿಕೇಗ್ ಹೋಗಿದ್ದಲ್ಲ ಹ ಹೆಂಗ ಹೋದ್ರಿ ಎಲ್ಲಿಂದ ಸ್ಟಾರ್ಟ್ ಮಾಡದ್ರಿ
ಏ ನಾರ್ಮಲ್ ಇಲ್ಲಿಂದ ನಮ್ಮ್ ರ್ ಹೋದ್ವಾ ಫಸ್ು
ಹಾ ಯಾವರ್ ಫ
ಏ ಅದೇ ಇದಕ್ಕೆ ಮಂಡ್ಯಾಗ ಹೋಗಿದ್ವಿ ನಮ್ಮ ಊರ್ಗೆ ಅಮ್ಮನ್ ನಗರ ಅಲ್ಲಿ ಅಲ್ಲಿ ಅಲ್ಲಿಂತ ಬಸ್ಸಲ್ಲಿ ಹೋದ ಹ್ಮ್ ಬೈಕಲ್ ಬಿಟ್ಬಿಟ್ಟು ನ ಮಣ್ಣನ್ ಕಾರ್ ಇತ್ತು
ಕಲ್ಲ ಹೋದ್ರಿ
ನಾ ಇತಿ ಆಸು ಇತಿ ಆಸು
ಮತ್ ಒಳ್ಳೆ ಕಾರ್ ಹ್ಮ
ಈಟಿಿವಸಲ್ ಹೋದ್ವಾ
ಹಾ
ಓ ಹೋದ್ವಿ ಹಂಗೆ ನಾವು ಎಲ್ಲೋ ಪ್ಲಯಾನ್ ಹಾಕಿದವಿ ಫಸ್ಟ್ ದೇವಸ್ಥಾನಗಳು
ಯಾವ ದೇವಸ್ಥಾನಕ್ಕೆ ಹಾಕಿದ್ರೆ
ಏನ್ ನಾಮಲ್ ನಜನ್ ಗೂಡು ಚಾಮುಂಡಿ ಬೆಟ್ಟಕ್ ಹೋಗೋಣ ಅಂದನ್ಕೊಂಡ್ ಹೋದ್ವಿ.
ಹಾಞ
ನೋಡುದ್ರೆ ಒಂದ್ ದಿವಸ ತಿನ್ನೇನು ಹೆಂಗು ನಮ್ಮಣ್ಣ ಅವಾಗ ಇದಾಯ್ತಾಯಯ್ತಲ್ಲಾ.
ಹ್ಮ್
ಏನೋ ಅವನು ಕಸ್ು ಬರ್ಬೇಕಿತ್ತು ಕಸ್ು ಬಂತು.
ಹ್ಮ್
ಕಾಸ್ ಬಂತು ಅಂದ ಡೀಸಲ್ ಗೀಸಲ್ ಹಾಕ್ಸ್ಕೊಂಡು ಒಂದೇ ಸರ್ತಿ ಇದ್ರಿ
ಹ್ಮ
ಮತ್ತೇಗ್ ಹೋಗ್ಿ ಹೋಗ ಬಂದವು
ಹ್ಮ
ಹೋಗ ಬಂದಿ ಹೋಗ್ಬೇಕ್ರೆ ಫುಲ್ ಮಳೆ ರಾಜು
ಹ ಅದೇ ಫುಲ್ವಾಗು ಮಂಜು ಮಳೆ
ಹ್ಮ ನಮ್ ಫ್ರೆಂಡ್ ಇವ್ರ ಒಬ್ರು ಇದ್ರು ನಮ್ಮಣ್ಣ ರಂಡೊಬ್ರು ಇ
ಹ್ಮ
ಅವರು ಮಾಡ್ತರು
ಹ್ಮ
ಅದ ಹೋಗಿದ ತಕ್ಷಣ ಅಲ್ಲಿ ಅವರು ಅವ್ರು ಬಾರಲ್ ಕೆಲಸ ಮಾಡ್ತಾರೆ
ಹಾ
ಹ್ಮ್ ಅವರುೂನು ಎಲ್ಲ ಇದ ನೋಡ್ಕೊಂಡ್ರು ಚೆನ್ನಾಗಿ
ಹ್ಮ್ ಹ್ಮ್
ಊಟ ಗಿಟ ಎಲ್ಲಾ ಅವರಿ ದೇ ಒಂದು ಫುಲ್ಲು ಊಟಗಿಟ ಎಲ್ಲ ಅವ್ರೇ ಇ ಮಾಡ ನೋಡ್ಕೊಂಡು
ಏನ್ ಸೌಡ್ ಬರ್ತಿರೋದದು ಬೇರೆ
ಹ್ಮ
ಒಯ್ತಾ ಈಗ
ಈಗ್ಲೂ ಬರ್ತಿದೆ
ಏನ್ ಹೇಳು
ಕಿಚ್ ಕಿಚ್ ಕಿಚ್ ಅಂತ ಏನು ಸ್ವಲ್ಪ ಬರ್ತಿದೆ ಸೌಂಡ್
ಹಾ ಜಾಸ್ತಿ ಜ್ವರ ಗತ್ತ ಆಯ್ತಾ
ಇವಾಗ ಪರವಾಗಿಲ್ಲ ಎಲ್ಲ ಇದ್ಯಾ ಮನೆಯಲ್ಲಾ ಇದೆಯ ತ
ನಾನೆಲ್ಲೇ ಇದ್ದೀ ಏ ಅದೇ ಅನ್ ಸೌಂಡ್ ಭಾವ ಗೊತ್ತಿಲ್ಲ
ಏನಾರ ತೊಂದ್ರೆ ಆಗ್ತಾನ ಇರುತ್ತೆ ಮಾತಾಡ್ಬೇಕಾದ್ರೆ ಸುಮ ತೊಂದರೆಗಳು ಬತ್ತ ಇರುತ್ತೆ ಅದನ್ನ ನೋಡ್ಕೊಂಡು ಮಾತಾಡ್ಬೇಕು
ಹ್ಮ್ ಹಂಗ ರಾಜುವದೆಲ್ಲ ಆಗೆ
ಎಲ್ಲ ನಿಮ್ದು ಎಕ್ಸಾಮ್ ಹೋಗಿತ್ತಲ್ಲ
ಆ ಮುಗಿದ್ಮೇಲೆ ಒಂದ್ ಮೂರ್ ದಿವ್ಸ ಎಲ್ಲಾರು ಹೋಗ್ ಬರೋಣ ಅಂತ ಹೇಳ್ತಿದ್ನಳ ಬತ್ಯ
ಹಓ ಎಕ್ಸಾಮ್ ಮುಗದ್ಲೆ ಕೆಲ್ಸ ಕೊಬೇಕು ಎಕ್ಸಾಮ್ ಮುಗದ್ ಮೇಲೆ
ಆಗಸ್ಟ್ ಅಲ್ಲಿ ಹೋಗೋದು
ಹ್ಮ್ ಹ್ಮ್ ಹೋಗೋಣ ಎಲ್ಲಿ ಹೋಗೋಣ ಬಂದ್ರೆ ನೀಟಾಗಿ ಪ್ಲಾನ್ ಹಾಕೋಬೇಕು ರಾಜು
ಒನ್ ಅವರ್ ಅದೇನೋ ಅಂತಿದ್ನಪ ಏನ್ ಒನ್ ಅವರ್ ಯಾವೋ ಇಲ್ಗೋ ಅಂತಿದ್ದ
ಹ್ಮ್
ಒನ್ ಅವರ್ ಮತ್ತೆ ನು ಪ್ಲೇಸ್ಗಳು ಹೇಳ್ತ ಎಡು ಮೂರು ಪ್ಲೇಸ್
ಹ್ಮ್ ಏಯ್ ಇವತ್ತೇಏನೋ ಕಾರ್ ತಗೊಳಕ್ಕೆ ಇದಕ್ಕೆ ಮಂಡ್ಯ ಹತ್ರ ಹೋಯ್ತಾ ಇದ್ದೀನಿ ಅಂತ ಹೇಳುದ ನನ್ನ ಕರ್ದ
ಮಂಡ್ಯ ಹತ್ರ ಹೋಗ್ತಿಲ್ಲ ಅಂತ ಹೇಳಿಲ್ಲ ಅವನು ಜಯನಗರ ಹತ್ರ ಬರ್ತಿದೀನಿ ಅಂದ
ಅದೆಲ್ಲೋ ಹೇಳ್ದ ಒಟ್ನಲ್ಲಿ ಕಾರ್ ನೋಡಕ್ ಹೊಯತ ಮಂಡ್ಯ ಗೆ ಅಂತನೆ ಅಂದಂಗಾಯ್ತು
ಫೋನ್ ಮಾಡ್ತೀನಿ ಏಳು ಗಂಟೆಗೆ ಹ ಜೈ ನಗರ ಹೋಗೋಣ ಅಂತಿದ್ದ ಆಯ್ತು ಮಾಡಪ್ಪ ನೋಡಣ ಅಂದಿಂದೆ ಅದೇ ನಾನು ಇಲ್ಲಿ ಚಿಕ್ಕಪೇಟೆ ಹತ್ರ ಇದ್ದೀನಿ ಅಲ್ಲಿಂದ ಹಿಂಗ್ ಬರಕೆ ಹತ್ರ ಆಗುತ್ತೆ ನಾನು ಆದ್ರ ಬರ್ತೀನಿ ಅಂತ ಹೇಳಿದ್ದೆ ಅವನ ಏನ್ ಮಾಡ್ತಾನೋ ಗೊ ನಾ ಹೋಗ್ತ ಇದಾನೋ ಇಲ್ ಹೋಗ್ತಿಲ್ದು ಅವ ಕೇೇಳಳ್ಬೇಕು
ಆದ್ರೆ ಹ ಎಷ್ಟು ತಡೆ ಕೆಡಸ್ಕೊಡಕ್ ಹೋಗಬಡದು
ಇಲ್ಲ ಹೇಳಿದ್ದು ಅದು ಹಿಂಗ್ ಹೇಳಿದ್ದ ಫೋನ್ ಮಾಡಿದ್ದ ಅವನೇ ಯಾವ್ದಾರ ಟ್ರಾಫಿಕ್ ರೂಲ್ಸ್ ದ
ಓ ಯಾರ ಬರ್ತೀನಿ ಅಂದ ಆಯ್ತು ಅಂತ ನೋಡ್ದೆ ಇದು ಫೈನ್ ಬಿದ್ದಿರುತ್ತಲ್ಲ ಗಾಡಿ ಮೇಲೆ
ನ ಗಾಡಿ ನಂಬರ್ದಾ
ಆ ಗಾಡಿ ನಂಬರ್ ಕೊಟ್ಬಿಟ್ಟು ಚೆಕ್ ಮಾಡು ಅಂತ ಹೇಳಿದ ನಾ ನೋಡ್ದೆ ಯಾವ್ದೂ ಫೈನ್ ಬಿದ್ದಿರ್ಲಿಲ್ಲ
ಹ್ಮ್ ಓ ಒಂದೂ ಇರ್ಲಿಲ್ವಾ
ಒಂದೂ ಇರ್ಲಿಲ್ಲ
ಅದು ಮೈಂಟೇನ್ ಮಾಡೋರಲ್ಲ ಗಾಡಿ
ಹ್ಮ್ ಇನೋವಾ ಎರಡ್ ಸಾವಿರದ ಹದಿನಾರನೇ ಮಾಡಲ್ ಇನೋವಾ
ಗೇಮ್ಸ್ ಇ ಗೇಮ್ಸ್ ಹತ್ರ ಇರತ್ತ ಆಯತ ನಾ
ಹ್ಮ್ ಆತರ ಅನ್ಕೊಂತೀನಿ
ಅ ಎಷ್ಟು ಎಂಟ ಲಕ್ಷ ಅಂತವ್ರಿ
ತಗೊಂಡಿದ್ಬುಡ
ಯ ಹೇಳ್ದೇ ಬ ಕಸ್ ಅಷ್ಟೊಂದ ಇಕ್ಬಿಟ್ಟಿದ್ಯಾ ಅಲ್ಲಿ ಅವ್ನು ಇಕ್ಿಡ್ತ ನ ಬಿಡ ಇ ಎಮ್ ಐ ಎಲ್ಲೋ ಎಂ ತಗೊಂತ ಅಷ್ಟೆ
ಇ ಆರ್ ಐ ಮೇಲೆ ಹಾಕ್ಸ್ಕೊಬಬೇಕು ಕೋ ಮುಸ್್ಲ್
ಹ್ಮ್ ಏನೋ ಆಸೆ ಆಯ್ತು ಅವಂಗೆ ತಗೋಬೇಕು ಅಂತ ತಗೊಳ್ಳಿ
ಹ್ಮ್
ತಗೊಂಡ್ರೇಲೆ ಎಲ್ಲಾ ಆಚೆ ಹೋಗೋಣ ಅ ಆ ಗಾಡಲ್ಲೇ ಟ್ರಿಪ್ ಹೊಓಡಿಯೋಣ ಅಂತಿದ್ದು
ಹ್ಮ್ ಅಷ್ಟು ಹಜ ಹೋಗೋಣ ಅವನು ಓಡಾಡ
ಏ ಅವ್ನ್ ಚಿತ್ತ ಅಂದ್ರೆ ಫಸ್ಟ್ ನಂದ ಕಾ ಕಲಿತೀನಪ್ಪ ಅವನ ಹತ್ರ ಇಸ್ಕೊಂಡು ಕಳ್ಸ್ಕೊಂತೀನಿ ಕಲ್ಯಾಗ ಇನ್ನ ಓಡ್ಸಕ್ ಬರಲ್ಲಾ ನೀನ್ ಓಡ್ಸ್ಕೋು ನೀ ಕಲ್ತ್ ಹೋಗದ
ನಾನ ನ್ ಕಲ್ಚಿಲ್ಲ ರಾಜು ಅಂದ್ರೆ ಡ್ರೈವಿಂಗ್ ಕ್ಲಾಸ್ ಹೋದ್ನಲ್ಲ ಅವ ಸ್ವಲ್ಪ ಸ್ವಲ್ಪ ಹೇಳ ಕೊಟ್ಟವ್ರಿ
ಅಂದ್ರೆ ಈಗ ಒಬ್ನೇ ಕೊಟ್ರೆ ಓಡಸ್ತ ಅಲ್ವಾ ಓಡ್ಸಕ್ ಬಲ್ವಗಾರ್ನ
ವಾ್ತಿ ನೀ
ಮತ್ತೆ
ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಟ್ ಒಂದು ಸೆಂವೆನ್ ಟಿ ಪರ್ಸಂಟ್ ಹೊಡ್ತೀನಿ ಅಷ್ಟೇ
ಹ್ಮ್ ಅದೇ ರೂಢಿ ಆಗ್ಬೇಕು ಓಡ್ಸಿ ಓಡ್ಸಿದಿನಾ
ಹ್ಮ್
ಮುಂಚೆ ಹಿಂಗಿತ್ತದ್ರೆ ಡಿ ಎಲ್ ಕಾ ಕೊಟ್ಬಿಟ್ರೆ ಹಂಗೆ ಮಾಡ್ ಬಿಡೋರು ನೀನ್ ಗ್ಲಾಸ್ಗೆ ಹೋಗಂಗಿಲ್ಲ ಆ ಡ್ರೈಂಗ್ ಸ್ಕೂಲ್ ಹೋಗಂಗಿಲ್ಲ ಟೆಸ್ಟ್ ಕೊಡಕ್ಕೂ ಹೋಗಂಗಿಲ್ಲ ನೀನು ಹಂಗೆ ಕಾಸು ಕೊಟ್ರೆ ಇವನ್ ಯಶವಂತ್ ಗೊತ್ತು ತಾನೇ ನಮ್ ಕಾಲೇಜ್ ಯಶವಂತ್
ಹ್ಮ್
ಅವನ ಏನ್ ಮಾಡದ್ನನೆ ಬರೀ ಐದ್ ಸಾವಿರ ಕೊಟ್ಟವ್ನ
ಹ್ಮ
ಟೂ ವೀಲರ್ ಫೋರ್ ವೀಲರ್ ಡಿಯಲ್ ಬಂದ್ಬಡ ಟೆಸ್ಟ್ ಕೊಡಕ್ ಹೋದಿಲ್ಲ ಏನ ಹೋಗಿಲ್ಲ ಮನೆಯಲ್ಲ ಕುೂತ್ಕೊಂಡು ಎಲ್ಲಾ ಓಡಸ್ಕೊಬಿಟ
ನಮ್ಮ್ ಆರ್ಟಿ ಲ್ ಸಿಗಲ್ಲ ಇದು ಇದು ನೀನು ಮಂಡೆ ಆರ್ಟಿ ಲ್ ಅಲ್ಲಿ ಮಾಡ್ಸ್ಕೋತೀನಿ ಅನ್ರಿ ಬೇಕಾರೆ ಎಷ್ಟು ಎಷ್ಟು ಕೊಟ್ಟಿರೋದು ಅವನು ಯಶವಂತ್
ಐದುೋ ಆರ್ ಸಾವಿರನ ಮುಂಚೆ ಒಂದು ನಾಲ್ಕು ವರ್ಷದಿಂದ ಮಾಡ್ ಸ
ಹ್ಮ ಈಗೂ ಅಷ್ಟೇ ಕಣ ಲೊ ಈಗೂ ಎಷ್ಟು
ಇವಲ್ಲಾ ಅಂದ್ರೆ ಈ ತರನೇ ಮಾಡಸ್ಕೊಬೇಕು ಅಂತ ಹೇಳು
ಒ ಸ್ವಲ್ಪ ಜಾಸ್ತಿ ಆಗೈತೆ ಅಷ್ಟೇ ಒಂದು ಎಂಟು ಸಾವಿರ ಆಗಿರ್ಬೋದು
ಹ್ಮ್ ಅದೇ ನೋಡ್ಬೇಕು ಏನ್ ಮಾಡ್ಬೇಕು ಅಂತ ವಿಶ್ವಾಸಾನದು
ಮಂಡ್ಯದಲ್ಲಿ ಮಾಡ್ಕೊಡ್ತಾರೆ
ಅ ವಿಶ್ವ ಇಲ್ಲೋದ್ ಉಡ್ತ ಇಲ್ಬೋದ್ನ ಕೆಲ್ಡೆ ಹೋಗಿಡ್ತಾರ
ಯಾರು ಇವರು ಕೆಳಗಡೆ ಹೋಗ್ತವ್ರಾ
ಒಂದ್ ಜಾಗದಲ್ಲಿ ಇರಲ್ಲ
ಹ್ಮ್ ಏ ಚಿಕ್ಕಮಕ್ಕಳ ಎಲ್ಲ ಹಂಗೆ ಬರಾಜು ಓಡ್ತಾ ಇರ್ತಾರ ನೀ ನಿಂತ್ಕೊಳ್ಳೋದೇ ಇಲ್ವಲ್ಲ ಇವಂದು ಕಡೆ ನಿತ್ಕೊಂಡಬಿರೆ ಸಾಕೋರಿ
ಅದ್ ಯಾವಾಗ್ ನಡ್ಯಕ್ ಸ್ಟಾರ್ಟ ಮಾಡುದ್ರು ನಿಂತ್ಕಳಲ್ಲ ಹೊಡ್ತಾ ಇರುತ್ತಾರೆ
ನಡಿಯಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ ಕತೆಗಳು ಮುಗಿತು ಅಂತ ಅರ್ಥ
ಹೌದು ಹ್ಮ್ ಮತ್ತೆ ಏನಪ್ಪ ಸಮಾಚರ
ಏ ದರಾಜು
ಸರಿ ಮುಂದಿನ ಎಕ್ಸಾಮ್ ಯಾವಾಗ
ಮುಂದಿನ ಎಕ್ಸಾಮ್ ನಾಳಿದ್ದೇನೆ
ಮಾಡಿತ ಯಾವ್ದು
ಏ ಇವತ್ ಯಾವ್ ತರ ಗೊತ್ತಾ ರಾಜು ಯಾರಿಗು ಟಾಪರ್ ಗಳೆಲ್ಲಾ ತಟ್ಟಾಬಿಟ್ಟಾರ ರಾಜು
ಓಹೋ ಹ ಹ
ಫುಲ್ಲಿ ನಾನ್ ಬರ್ದಿದ್ದೀಿ ಒಷ್ಟು ಲಾಸ್ಟ್ ಗಂಟನೂ ಬರ್ದ ಅಂದ್ರೆ ಹನ್ನೆರಡು ಗಂಟೆ ಹನ್ನೆಡುವರೆಗೆ ಎಕ್ಸಾಮ್ಗೆ ಮುಗಿಯೋದು
ಹ್ಮ್
ಹನ್ನೆರಡು ಗಂಟೆ ಗಂಟನೂ ಬರದೆ
ಹ್ಮ್
ಅದೇ ಎಲ್ಲಾ ಅಂದೆ ಎಲ್ಲಾ ಕನ್ಫ್ಯೂಷನ್ ಕನ್ಫ್ಯೂಷನ್ ರಜು ಅಕೌಂಟ್ಸ ಇದು ಕಾರ್ಪೊರೇಟ್ ಅಕೌಂಟು
ಹಾ
ಎಲ್ಲಾ ಯಾವ್ ತರ ಕೊೊಟ್ಟಿದ್ದ ಕೊಡ್ತಾರದು ಎಲ್ಲಾ ಫುಲ್ ಕನ್ಫ್ಯೂಶನ್ ಇದ್ದಲ್ಲ
ಓ ಅಂದ್ರೆ ಕಲಿತ ಆಾಗವಾಗ ಸುಮ್ನೆ ಫೇಲ್ ಆಗಕ್ ಹೋಗ್ಬೇಡ
ನ ಹೋಗಿದ್ದವಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಿಲ್ಲ ಯೂಟ್ಯೂಬ್ ಅಡ್ಜಸ್ಟ್ಮೆಂಟ್
ಹಓ ಯೂಟ್ಯೂಬ್ನಾವ ನಮ್ಕೋಬೋಡ ಜಾಸ್ತಿ ನಮಕೋ ಅಂದ್ರ ನೀನು ಪ್ರಾಕ್ಟೀಸ್ ಮಾಡು
ಯೂಟ್ಯೂಬ್ ನನ್ಕೊಂಡಿಯ ನಾ ಪ್ರಾಕ್ಟೀಸ್ ಮಾಡ್ನಿ ಯೂಟ್ಯೂಬ್ ಅ ಮಾಡಸಿದ್ರ ಪ್ರಕ್ಸ್ ಮಾಡ್ ಅ
ಹ್ಮ್ ಹ್ಮ್
ಪ್ರಾಕ್ಟೀಸ್ ಮಾಡಕೊಂಡು ನಾನಮೇಲೆ ಇ ಮಾಡ್ತೀನಿ
ಸರಿ ಕಿಶನ್ ಆಯ್ತು ಬೂಡ ನಾನ ಆಮೇಲ್ ಮಾಡ್ತೀನಿ ಕಾವಲು ಸಂಜೆ ಯಾವ್ ಮಾಡ್ತೀನಿ ಅಂದ್ರೆ ಆರು ಆರುಂ ಆರು ಗಂಟೆ ಆಗ್ಲಿ ಆಾಮೇನ್ ಮಾಡ ಈಗ ಸಾಕು
ಹಾ ಸರಿ ಅ
ಹ್ಮ್